ಹಲೋ
ಸರಿಯಾ
ಏನಿಲ್ಲ ಸುಮ್ಮನೆ ಕೂತಿದ್ವಿ ನೀವೇನ್ ಮಾಡ್ತಿದ್ದೀರಾ.
ನಾವು ಸುಮ್ಮನೆ ಕೂತಿದ್ವಿ ಆಯ್ತಾ ನಾಸ್ಟ ಹಾ ಕೇಳಿಸ್ತಿದೆ ಹೇಳಿ ಹ ನಾಷ್ಟ ಆಯ್ತಾ
ಆಯ್ತು ನಿಂದ್ ಆಯ್ತಾ ನಿಮ್ದ್ ಆಯ್ತ ನಾಷ್ಟ
ಏನ್ ತಿಂದ್ರಿ ಹ ಇನ್ನ ಇಲ್ಲ ನಂದು.
ಹೌದ ಏನ್ ತಿನ್ ಅಂದ್ರೆ ಇನ್ನೂ ಮಾಡಿಲ್ಲ ಅದ್ರಲ್ಲಾ ಏನ್ ಮಾಡ್ತಿದ್ದೀರಾ.
ಮಲ್ಗಿದ್ದೀವಿ ನಾವು
ಹಾ
ಮಲ್ಗದ್ದೀವಿ
ಓಹೋ ಎಷ್ಟದಾದ್ರು ಮಲ್ಗಿದೀರಾ
ಹಾ ಅಂದ್ರೆ ಎದ್ದಿದನಿ ಸುಮ್ನೆ ಮಲ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದಿ
ಹ್ಮ್ ಹ್ಮ್ ಹೌದಾ ಹ್ಮ ಮತ್ತೆ ನಾವು ದೋಸೆ ತಿಂದ್ವಿ
ಹಾ ಹಾ ನಿಮಗೆ ಈ ರಾ ಏನು ಜೋಳ ಬಗ್ಗೆ ಎಲ್ಲಾ ಕೇಳಿದ್ದೀರಾ ಅದನ್ನೆಲ್ಲ ತಿಂದಿದಿರಾ
ಏನ್ ಹೇಳಿ
ಪದಾರ್ಥಗಳೆಲ್ಲ
ರ ಏನ್ ಹೇಳಿ ನಂಗ್ ಕೇಳಿಸ್ತಲ್ಲ ನಿಮ್ ವಾಯ್ಸ್
ಸೋಲದಿಲ್ಲ
ಹ ಜೋಳ ಗೊತ್ತು ನನ್ಗೂನು ನಮ್ಮ ಆರೋಗ್ಯಕ್ ತುಂಬಾ ಒಳ್ಳೇದು ಮತ್ತೆ ಅದರಲ್ಲಿ ಬೇರೆ ಬೇರೆ ಬೇ ವಿಧ ವಿಧ ಜೋಳಗಳೆಲ್ಲ ಬರುತ್ತಲ್ಲ ಮೆಕ್ಕೆಜೋಳ ಮತ್ತೆ ಹ್ಮ್ ಹ್ಮ್ ಹ್ಮ್ ಜೋ
ಜೋಳ ಪೊಪಕೋರ್ನ್ ಜೋಳ ಅಪಕ ಜಲ್ಲ ಅದು ಚೆನ್ನಾಗಿರುತ್ತೆ ರುಚಿಕರವಾದ ಕಾರಣಾಂತರ ಅದಲ್ಲ
ಹ್ಮ್ ಅದಕ್ಕೆ ಇನ್ನೊಂದ್ ಹೆಸರುದೆ ಅಲ್ವಾ ಕಾರ್ನ್ ಇಲ್ಲಾಂದೆ ಮತ್ತೆ ಅದನ್ನ ಇನ್ನೊಂದ್ ತರ ಕರೀತಾರೆ ಮೈಜ್ ಅಂತ ಕರೀತಾರೆ ನೋಡಿ
ಹ್ಮ್
ಹ್ಮ್
ಅದ್ ಅದ್ ಚೆನ್ನಾಗಿರುತ್ತೆ ಜೋಳ ಅದು ಉಪ್ಪುಕಾರ ಎಲ್ಲ ಹಾಕಿ
ಇನ್ನೂ ಹೆಂಗೆ ಗೊತ್ತಾ ಅದು ಆಹ ಒಂಥರ ಹ್ಮ ಅದೇನದ ಅಂದ್ರೆ ಈಗ್ ತಾನೇ ಬಂದಿರತ್ತ ಅಂದ್ರೆ ಸ್ವಲ್ಪ ನೀರ್ ಹರ್ಕೊಂಡಿರತ್ತಲ್ಲ ಅದು ಹೆಳೆವು
ಹ್ಮ್
ಹ ಅದನ್ನ ಆಹ ಸ್ವೀಟ್ ಕಾರ್ನ್ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಮುರ್ದು ಬೇಯಿಸಿ ಅಂದ್ರೆ ನೀರಲ್ಲಿ ಕುದಿಸಬಿಟ್ಟು ಅದನ್ನ ಆಚೆಗ್ ತೆಗ್ದಿ ಸ್ವಲ್ಪ ತು ತುಪ್ಪ ಬೇರೆಸಿ ಅಂದ್ರೆ ತುಪ್ಪ ಅದಕ್ಕೆ ಸೌರ್ ಬಿಟ್ಟು ಉಪ್ಪು ಕಾರ ಎಲ್ಲ ಸೌರ ದ್ರೆ ತಿನ್ನಕ್ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಇನ್ನು ಮಳೆ ಬರೋ ಸಮಯದಲ್ಲಿ ತಿನ್ಬೇಕು
ಹೌದು ನಿಮ್ಣಲ್ಲ ಹಿಂದ ಉಪ್ಪುಕಾರ ಆ ಸ್ವಲ್ಪ ಬಿಸಿ ಕೊಡತಿರುತ್ತೆ ಜತ್ ಮಾಯಿಗೆತ್ತು ಅದು ಮಾನ ಇಬ್ ಬರುತ್ತೆ ನೋಡಿ ಮುಸ್ಲಿಮ ಜೋಳ ಅಂತಲ್ಲ ಅದಿರುತ್ತ ತಿತಾರೆ ಮನೆಗಾಲ ಟೈಲ್ಲಿ ಬೆಂಕಿಗ್ ಹಾಕಿ ಅದನ್ನೂ ಚೆನ್ನಾಗಿರುತ್ತೆ ಬೆಂಕಿ ಕೆಂಡ ಸುತ್ತದೆ
ಹೌದೌದು
ಅ ಈ ನೀವ್ ಹೇಳುದ್ರಲ್ಲ ಇ ನೀವರು ಇರಲ್ಲ ಅದಿನ್ನೂ ಚಿಕ್ಕು ಚಿಕ್ಕು ತೆನೇ ಬಂದಿರುತ್ತೆ ಅಂದ್ರೆ ಅದಿನ್ನ ಬೆಳವಣಿಗೆ ಅದನ್ನ ಕಿತ್ಕೊಂಡಂಬಂದುಣ್ಣಾಗಿ ಕುಯ ಇಟ್ಕೊಂಡು ಅದಕ್ಕೆ........ ಅನ್ನ ಅನ್ನ ಮಾಡಿ ಅದ್ರಕ್ಕೆಲ್ಲಿ ಅನ್ನದಲ್ ಬೆಡಸ್ಕೊಂಡು ಅದನ್ನ ತಿಂತಾರೆ ಅಂದ್ರೆ. ರುಚ ಕನ್ ರೈಸ್ನಲ್ಲಿ. ಆ ತರ ಮಾಡ್ಕೊಂಡ ತಿಂತಿರಿ ಇಲ್ಲ.
ಓಹೋ ಓಹೋ ಹಂಗೂ ಮಾಡ್ತಾರಾ ನಂಗ ಅದ್ರ ಬಗ್ಗೆ ಗೊತ್ತಿಲ್ಲ ಹ್ಮ್ಮ.
ಕತಾನೆ ಇರುತ್ತೆ ಇಳ್ದಿರಲ್ಲ ಅಂದ್ರೆ ಅದಕ್ಕೆ ಜೋಳ ನೀಚಗಳೆಲ್ಲ ತಂದದಿರಲ್ಲ. ಕಾಳುಗಳೆಲ್ಲ... ಬೆಳೆಯೋದಕ್ ಮುಂಚೆನ ಸಣ್ಣ ಸಣ್ಣ ಜೋಳಗಳು ಬ. ಸಣ್ಣ ಜೋಳ ತ ಬಂದಿರುತ್ತೆ ನೋಡಿ ಕಡ್ಡಿ ಕಡ್ಡಿ. ಅದನ್ನು ಕಿತ್ಕೊಂಡ ಬಂದ್. ಕೊಂಡು ಅನ್ನ ಹಾಕೊಂಡು ತಿಂತಾರೆ ಅನ್ನ ಜೊತೆ. ಇವಾಗ ನಾವ ಏನಾದ್ರು ಫ್ರೈಡ್ ರೈಸ್ ಮಾಡ್ಬೇಕಂದ್ರೆ ಏನಾದ್ರು.
ಹ್ಮ್ ಹ್ಮ್
ನಾವು ಮಾಡ್ಬೇಕಾದ್ರೆ ಅದಕ್ಕೆ ಹಾಕ್ತಾರೆ ನಾವ್ ಹೆಂಗಿ ತರಕಾರಿ ಹಾಕ್ತಿವೆ. ಅದನ್ನು ಅದಕ್ಕೆ ಹಾಕತಾರೆ.
ಓ ಓ ಓ ಇನ್ನು ಜೋಳಗೆ ಒಗ್ಗರಣೆ ಹಾಕೊಂಡು ತಿಂತಾರೆ ಅದು ಗೊತ್ತು ನನಗೆ.
ತ
ಹ್ಮ್ ಇನ್ನು ಏನ್ ಗೊತ್ತಾ. ಜೋಳ ಜೋಳ ತಿನ್ನೋದ್ರಿಂದ ನಮಗ್ ಏನಾಗುತ್ತೆ ಅಂದ್ರೆ. ನಮ ದೇಹದಲ್ಲಿ ಕಣ್ಣಿರುತ್ತಲ್ಲ ನಮ್ಮ ಕಣ್ಣಿನ ದೃಷ್ಟಿ. ಟಿ ಚೆನ್ನಾಗ್ ಆಗುತ್ತೆ ಮತ್ತೆ ಕಣ್ಣಲ್ಲಿ ಏನಾದ್ರು ಪೊರೆ ಇರುತ್ತೆ ನೋಡಿ. ಅದನ್ನೆಲ್ಲಾ ತೆಗ್ದಾಕತಂತೆ ಅಂದ್ರೆ ನಮ್ ಆಗಿನ ಕಾಲದಲ್ಲಿ ಅಜ್ಜಿಯರೆಲ್ಲಾ ಹೇಳ್ತಿದ್ರು.
ಕಣ್ಣಲ್ಲಿರೋ ಪೊರೆನ ತಡಿಯುತ್ತಂತೆ ಅದುನು ಮತ್ತೆ ಕಣ್ ನಮ ಕಣ್ಣಿನ ದೃಷ್ಟಿ. ಇರುತ್ತಲ್ಲ ಅದು ಚೆನ್ನಾಗಿ ಹ್ಚ್ ಇರುತ್ತೆ. ಅಂದ್ರೆ ಈ ತರ ಉಪಯೋಗ ಆರೋಗ್ಯ ಉಪಯೋಗ ಕೂಡ ಇತ್ತಂತೆ ಜೋಳ ತಿನ್ನೋದ್ರಿಂದ.
ಹ್ಮ್.
ಮತ್ತೆ ನಮಗೆ ಜೀರ್ಣ ಕ್ರಿಯೆನೂ ಅಷ್ಟೆ ಚೆನ್ನಾಗ್ ಆಗ್ತಿತ್ತ ಅಂತೆ ಅದನ್ ತಿಂದ್ಮೇಲೆ ಜೀರ್ಣ್ರ. ಯ ಚೆನ್ನಾಗಗೋದು ಅಂದ್ರೆ ನಮಗ್ ತರ ಏನಾದ್ರು ಸಮಸ್ಯೆಗಳಿದ್ರೆ. ಆಹ್ ಮಲಬದತ್ತೆ ಈತರ ಎಲ್ಲಾ ತಡೆದಿಟ್ಕೊಂಡು ಇ. ರ್ತೇವಲ್ಲಾ ಆ ತರ ಸಮಸ್ಯೆಗಳು ಜೀರ್ಣಕ್ರಿಯಾ ಸಮಸ್ಯೆ ಇದ್ರೆ.
ಅದಕ್ಕೆಲ್ಲಾ ಇದು ಜೋಳ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆಯಂತೆ.
ಹ್ಮ್ ಹ್ಮ್. ಚಿಕ್ಕ ಮಕ್ಳಿಗೆಲ್ಲಾ ಜಾಸ್ತಿ ಜೋಳ ತಿನ್ಬಿಟ್ರೆ ತಿನ್ಬೇಡಿ ಜೀರ್ಣ ಅಲ್ಲ ಅಂತಿರ್ತಾರೆ. ನಾನ್ ತಂದಿರೋ ಯಾಕಂದ್ರೆ ಅವ್ರಿಗೆ ಜೀವನಿಸಕೋಳಕ್ ಅದ ಅಲ್ಲ ಜಾಸ್ತಿ ತಿನ್ಬಿಡ್ತಾರಲ್ಲ ನೀಟಾಗಿ ಅಲ್ಲಲ್ವಾ. ಹಂಗ ಹಂಗ ನುಂಗು ಬಿಡ್ತಾರಲ್ವಾ.
ಅಂದ್ರೆ ನುಂಗಬಾರದು ಅದನ್ನ ನೀಟಾಗಿ ಹಗದು. ಆ ತರ ತಿಂದ್ರ ಆಲ್ಲ.....
ಹೌದ ನಮ್ಮಲ್ಲಿಗೆ ಅಷ್ಟು ಒಳ್ಳೇದು ಇಷ್ಟ ಆಗತೀರ ನಾವು ಅಷ್ಟು ಒಳ್ಳವಿ ನಮ್ಮಲ್ಲಿಗೆ ವಾರದಿಂದ.
ಮತ್ತೆ ಅದ್ ಯಂಗೇ ಅಂದ್ರೆ ಈಗ ನಮ ದೇಹದಲ್ಲಿ. ಆಹ ಕಬ್ಬಿನಾಂಶದ ರಕ್ತ ಎಲ್ಲ ಇರುತ್ತಲ್ಲ ಆ ರಕ್ತನೆೆಲ್ಲಾ ಅದ ಏನ್ ಮಾಡೋದು ಅಂತಂದ್ರೆ ಫಿಲ್ಟರ್ ಮಾಡುತ್ತೆ ಮತ್ತೆ ಹೊಸ ರಕ್ತನು ಉತ್ಪತ್ತಿಯ ಮಾಡುತ್ತದೆ ಈಗ ಜೋಳದ ನಿನ್ನೋದ್ರಿಂದ ಈ ತರ ಉಪಯೋಗಗಳೆಲ್ಲ ಇದ್ದಾವೆ
ಹ ಎಲ್ಲ ತಿಳ್ಕೊಬೇಕು ಇದ್ರ ಬಗ್ಗೆ ಅದ್ರ ಬಗ್ಗೆ ಉಪಯೋಗರು ಗೆ ರೈತರಿಂದ ಉಪ್ಯೋಗಗಳೆಲ್ಲ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ
ಈಗ ಪಾಪ್ಕಾರ್ನ್ ಎಲ್ಲ ಮಾಡೋದಿಕ್ಕೆ ಪ್ಯಾಕೆಟ್ಗಳಲ್ಲಿ ಕಟ್ಬಿಟ್ಟಿರ್ತಾರಲ್ಲ ಕೆಲವೊಂದು ಕಡೆ ಆ ಅದು ಚೆನ್ನಾಗಿರುತ್ತೆ ಅಂದ್ರೆ ನಾವ್ ಏನು ಮಾಡೋದಿಲ್ಲ ಅದನ್ನ ಪ್ಯಾಕೆಟ್ ನ ಓಪನ್ ಮಾಡ್ಬಿಟ್ಟು ನಾವ್ ಒಂದ್ ಪಾತ್ರೆಗೆ ಹೋಗ ಕುಕ್ಕರ್ಗೋ ಹಾಕಿ ಇಕ್ಬಿಟ್ರೆ ಪಾಪ್ಕಾರ್ನ್ ಆಕ್ಬಿಡುತ್ತೆ
ಹ ಅದು ನ್ ಈ ಈ ಏನು ಸುಲಭವಾದ ಕೆಲ್ಸ ಮಾಡ್ ಮಾರೆನಮ್ಗೆ ಪಾಪ್ಕೋನ್ ಒಂದು ಪ್ಯಾಕೆಟ್ ತಗೊಂಬ ಅದೊಂದು ಪಾತ್ರೆಗೆ ಹಾಕಿ ಇಡ ಕೆಲವು ಅಂದ್ರೆ ಫಸ್ಟ್ ಆದ್ರೆ ಚೆನ್ನಾಗಿ ಮಾಡಸಿ ಅದನ್ನೆಲ್ಲಾ ಪುಡಿತರ ಮಾಡಿ ಅದನ್ ಹಾಕೋಡು ನಂಗೆ ನಮ್ಮಪ್ಪ ಹಂಗೇ ಮಾಡ್ಕೊಡ್ತರದು ಚಿಕ್ಕಿವಳ
ಹ್ಮ್
ಕೊಂಡೆ ಜೋಳ ತಂದು ಹುಣಿಯ ಜೋಳ ತಂದು ಅದನ್ನ ಪುರಿ ಮಾಡಿ
ಚೆನ್ನಾಗಿರುತ್ತೆ ಸುಟ್ಟಿರೋದು ಕೂಡ ಚೆನ್ನಾಗಿರುತ್ತೆ ಸುಟ್ಟಿರೋದು ಅಷ್ಟನೆೇ ಬೇಯಿಸಿರೋದು ಅಷ್ಟನೆ ಅದಕ್ಕೆ ಉಪ್ಪು ಖಾರ ಸವರ್ಕೊಂಡು ತ್ತಿತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಬೇರೆ ತಿಂಡಿಳೆಲ್ಲ ಬೇಡ ಅನ್ಸ್ಬಿಡುತ್ತೆ
ಮ ಏನಿದ್ ಡೈರೆಕ್ಟ್ ಪ್ಯಾಕೆಟ್ಲ ಸಿಕ್ಬಿಡುತ್ತಲ್ಲಾ ನಮ್ಗೆ ಹೌದು
ಈಗ ಕೆಲವು ಕಡೆ ಸೂಪ್ ಸೂಪ್ ಕೊಡ್ತಾರಲ್ಲ ಸೂಪ್ ಅಲ್ಲಿ ಕೂಡ ಮೇಲ್ಗಡೆ ಇದನ್ನ ಬೇಯಿಸಿರೋದಿರುತ್ತಲ್ಲ ಅದನ್ನ ಉದುರಿಸಸ್ತಾರೆ ಮತ್ತೆ ಸಲಾಡ್ಗಳಲ್ಲಿ ಈಗ ಕೆಲವೊಂದು ಫ್ರೂಟ್ ಸಲಾಡ್ಸ್ ಎಲ್ಲ ಬರುತ್ತಲ್ಲ ಹಣ್ಣಿನ ಸಲಾಡ್ಗಳಂತ ಹ ಅದ್ರಲ್ಲೂ ಕೂಡ ಅಷ್ಟನೆ ಆಹ ಈಗ ಜೋಳನೆೆಲ್ಲ ಬೆರೆಸೋದನ್ನ ನಾನ್ ಕೆಲವೊಂದ್ ಕಡೆ ನೋಡಿದ್ದೀನಿ
ಹ ಹೌದ ಹೌದು ಚಳಿಗಾಯ್ತಾಳಂತು ಜೋಳ ತಿಂದ್ರೆ ನಮ್ ಬಾಡಿ
ಚೆನ್ನಾಗಿರುತ್ತೆ ಹಾ
ಎಷ್ಟು ಚಳಿ ಆಗ್ತಿರುತ್ತೆ ಬಿಸಿ ಜೋಳ ತಿಂದಿದ್ರೆ
ಇನ್ನೊಂದೇ ಇನ್ನೊಂದ ಏನ ಅಂದ್ರೆ ಅಹ ನಾವು ಜೋಳ ಬೆಳೆಯವಾಗ ಅದು ಇದೆಲ್ಲ ಬೆಳೆಯತ್ತಲ್ಲ ಆಹ ದಂಟೆಲ್ಲ ಬೆಳಿಯುತ್ತಲ್ಲ
ಹಾ ಹಾ ಅದಕ್ಕೆಲ್ಲಿಕ್ಕೂಂತರಾರಿ ನಮ್
ಆ ಅದಂಟೆಲ್ಲ ಈಗ ತುಂಬಾ ಆಹ ಪ್ರ ಆ ಅಹ ತುಂಬಾ ಪ್ರಾಣಿಗಳಿಗೆ ದಂಟು ಅಂತಂದ್ರೆ ಈಗ ಕೆಳಗಿಂದ ಆಹ ಅ ಅಂದ್ರೆ ಬುಡದಿಂದ ಬಂದಿರುತ್ತಲ್ವಾ ಒಂಥರ ಆಹ ಅದೊಂತರಾ ಇರುತ್ತೆ ನೋಡಿ ಹ ಅದನ್ನ ಹಸುಗುಳ್ಗ ಹಾಕ್ತಾರೆ ಹಸುಗಳುಳ್ಗ ಹಾಕ್ತಾರೆ
ಅಂದ್ರೆ ಅದ ಅವ್ರಿಗೆ ಆಹಾರದ ಸಿಗುತ್ತೆ. ಜೋಳ್ಉಪಯೋಗ ಆಗುತ್ತೆ
ದನ ಕರುಗಳಿಗೆಲ್ಲ ಪೌಷ್ಟಿಕಾಂಶವಾಗ ಇರುತ್ತೆ ಅದನು. ಈಗ ನಾನು ನಿಮಗೆ ಬೇರೆ ತರ ಆಹಾರ ತಿಂದ್ರೆ ನಮಗೆ ಪೌಷ್ಟಿಕಾಂಶ ಕೊಡುತ್ತೆ. ಅದೇ ತರ ಈಗ ಪಶು ಗೆ ದನ ಕರುಗಳಿಗೆ ಇವುಕ್ಕೆಲ್ಲಾನು ಅಷ್ಟ ಅದು ದಂಟು ಇರುತ್ತಲ್ಲ ಅದೆಲ್ಲಾ ಪೌಷ್ಟಿಕಾಂಶ ತರ ಇದ್ದಂಗೆ.
ನೋಡಿ ರಾಗ ಏನು ಚೋಳ ಇಂದ ಏನು ವ್ಯರ್ಥ ಆಗಲ್ಲ ಅದು ಏನದು ಹ ಸಿಪ್ಪೆಗಳುನು ಉಪಯೋಗ ಆ ಮತ್ತೆ ಜೋಳನೂ ಉಪಯೋಗ ಆಗುತ್ತೆ. ಇ
ಹೌದು,
ವ್ಯರ್ತ ಅಂತ ನಾವು ಬಿಸಾಕಂಗಿಲ್ಲ ಎಲ್ಲಾನು ನಮ್ಗೆ ಉಪಯೋಗ ಆಗುತ್ತೆ ಜೋಳದಿಂದ.
ಹೌದೌದು,
ಜೋಳನು ಎಷ್ಟು ಅಗ್ದಿ ತಿಂತೀರ ನಮ ದೇಹಕ್ಕೆ ಅಷ್ಟು ಒಳ್ಳೇದು. ನಾವು ಅಲ್ಲಿಲ್ಲಿ ಬೀಜ ಬೀಜ ತಲ ಬಿಟ್ರೆ ಸ್ವಲ್ಪ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಆಗುತ್ತೆ. ಹೊಟ್ಟೆ ನೋವು ಬರತದ ಸಮಸ್ಯೆ ಆಗುತ್ತೆ.
ಹಾ ಹೌದ, ಹೌದು ನೀವು ಅವಾಗವಾಗ ಜೋಳ ಎಲ್ಲ ತಿನ್ಕೊಂಡು. ಹ್ಮ್, ಒಳ್ಳೆ ಸಮಯ ಕಳಿರಿ ಸರಿನಾ
ಹ್ಮ್, ನೀವು ಅಷ್ಟೇ ಸ್ನೇಹಿತ ಜೊತೆ ಜೋಳ ತಿನ್ಕೊಂಡು ಸಮಯ ಕಳೀರಿ.
ಹ್ಮ್ ಸರಿ ಕ್ರ